ಹಾ ಕೇಳಸ್ತಾ ಐತೆ ಬಿಡು
ಆಯ್ತಾ ಊಟಾ
ಹಾ ಆಯ್ತು ಬ್ರೋ ನಿಮ್ದ ಆಯ್ತಾ ಊಟ
ಹಾ ನಂದ ಆಯ್ತು ಬ್ರೋ ಏನ್ ಮಾಡ್ತೀದರ
ಏನ ಮಾಡ್ತಿಲ್ಲ ಬ್ರೋ
ಎಲ್ಲಿದ್ದೀರಾ ಈಗ
ನಾವು ಹಾಸ್ಟ್ಲಲ್ಲ ಇದ್ದೀವಿ ನೀವ್ ಎಲ್ಲಿದ್ದೀರಾ
ನಾನು ಆಷ್ಟಲ ಇದ್ದೀನಿ ಬ್ರೋ ನಾನು ಅದೇ ಹಸನ್ ಹಸ್ಟಲು
ಚೆಣ್ಣ ನ ವರುತು
ಹಾ ಎಲ್ಲಾ ಚೆನಗಿದಿರಾ
ನೀವು ಚೆನಗಿದಿರಾ
ಹಾ ಚೆನಗಿದಿವಿ ಬ್ರೋ ಎಲ್ಲಾ ಹೆಂಗೈತು ಎಕ್ಸಾಮ್ಸ
ಹ ಚೆನ್ನಾಗ್ ನಡಿತಿದೆ ನಿಮ್ಮವ ಹೆಂಗ್ ನಡಿತಿದೆ ಎಕ್ಸಾಮ್ಸ್ ಎಲ್ಲಾ
ನಂದು ಎಲ್ಲ ಚೆನ್ನಾಗ್ ನಡೀತು ಕೆಲವು ಡೌಟ್ಸ್ ಇತ್ತ ಹ ಫೋರ್ತ್ ಸೆಮ್ಮೆ ಅದೇ ಸ್ವಲ್ಪ ಒಂದು ಡೌಟ್ ಇತ್ತು
ಹ ಹ ಏನು
ಅದೇ ನೀವು ವಿಟಿಯು ನೇ ತಾನೆ ವಿಟಿಯು ನೇ ಬರುತ್ತೆ ತಾನೆ ನಿಮ್ದು
ಓ ನಮ್ದು ವಿಟಿಯು ಅಲ್ಲೇ ವಿಟಿಯು ಅಂಡರಲ್ಲೇ ಬರುತ್ತೆ
ಹಾ ಅದೇ ನಿಮ್ ಬಯಲೆಜೀ ಯಾವಾಗಿರೋದು
ಒ ಬಯಲಜಿ ಒಂಬತನೇ ತಾರೀಕು ಹದನಐದನೇ ಕಿತ್ತು ಪೋಸ್ಟಪಾನ್ ಮಾಡ್ ತಿರ್ಗ ಒಂಬತ್ ಹೋದ ತಿಂಗಳೆ ಇತ್ತು
ಹಾ ಹಾ ಹ ಫಸ್ಟ್ ಇದ್ದಿದ್ ಅದೇ ಅಲ್ವಾ
ಅದನ್ನೇ ಮಾಡಾಕಿದ್ರು ತಿರ್ಗ ತಗ ಚಂಜ ಮಾಡಬಿಟ್ಟವ್ರಿ ನಿಮ್ಮ ಎಲ್ಲ ಅದು ಎಕ್ಸಾಮ್ಸ್ ಹೆಂಗ್ ಬರ್ತಿದ್ದೀರಾ
ಹ ಎಲ್ಲ ಬರ್ದಿದ್ದೀನಿ
ಎಲ್ಲ ಎ ಎಲ್ಲಾ ಪಾಸ್ ಆಗ್ಬೋದಾ
ವ್ಯಾಲ್ಯೂಟರ್ ಮೇಲೆ ಡಿಪೆಂಡ್ ನಿಮ್ದು
ಹ ನಮ್ಮ ಒಂದ ಎರಡು ಡೌಡೆ ಇನ್ನೆಲ್ಲಾ ಚೆನ್ನಾಗ್ ಬರ್ದಿದೆ
ನ ಸುಮಸಾರಾ ಅದೇ ಬಯ ಜಿ ಡಿಪ್ಲೋಮ ಲಲೆಕ್ಟರ್ಣ ನೀವಾದ್ರೆ ಪಿ ಯು ಸಿ ಮಾಡಿದ್ರಲ್ಲ
ಹ್ಮ
ಅದಿಕ್ಕೆ ಏನಾನ ಕೇಳ ಹೇಳ್ತರ ನೋ ಸ್ವಲ್ಪ ಐಡಿಯಾ ಬಯೋಲಜಿಗೆ ಅಂತ
ನಾವು ಎರಡು ವರ್ಷ ಆತರ ಒಬ್ರು ಹೇಳಿ ಪಿ ಎಸ್ ಸಿ ಮಾಡಾಲ
ಹಾ ಅ ಹ ಏ ಅಷ್ಟು ನೆನ್ಪಿರುತ್ತೆ ತಾನೆ ಅದು
ಅದು ಎಲ್ಲರಿಗು ಇರುತ್ತೆ ಅ್ರೆ ಕಂಪ್ಯೂಟರ್ ಸೈನ್ಸ್ಗೆ ಮಾತ್ರ ಚೇಂಜ್
ಹ ಹಾ ಹಾ ಇನ್ ಇವಾಗ ನನ್ ನಂದು ಸಿವ
ಹ್ಮ ಹ ಸಿವಿಲ್ ಮೆಕ್ಯಾನಿಕಲ್ಲ್ಲ ಮತ್ತೆ ಕಂಪ್ಯೂಟರ್ ಸೈನ್ಸ್ರಿ ಮಾತ್ರ ಚೇಂಜ್
ಹ ಹಾ ಈಗ ಅದೇ ಬಯಲಜಿಲಿ ಏನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನ ಬರ್ತದ ಏನು ಅಂತ
ಹಾ ಬರುತ್ತೆ ಒಂದ್ ಸ್ವಲ್ಪ ನೋಡ್ಬೋದನ್ನ ನಮ್್ರತ್ಕ ಮುಂಚೆ ಒಂದ್ ಟೀಕಿಂಗ್ ಸಬ್ಜೆಕ್ಟ್ ಆಯ್ತು
ಹಾ ನಮ್ಗೂ ಐತೆ ನಮ್ಗೂ ಮಂಗಗಳವಾರ ಐತೆ ಹ ನಾನು ಮಂಗಳವಾರ ನಮ್ಗೆ ಯಾವ ಟೆಕ್ನಿಕಲ್ ರೈಟಿಂಗ್ ಐತೆ ನಿಮ್ಗೆ ಯಾವ್ದಿ ಇರೋ ಅದು
ಮ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹಾ ಹೌದಂತಗತ
ಟಗಿಂಗ್ ತೆ
ಹಾ ಡಕ್ಕಿಂಗ್
ಹಾ ಹಾ ಅದೇ ಯಾವ ನಾನು ಟಕ್ಕಿಂಗ್ ಅಷ್ಟೊಂದು ತರ ಕೆಸ್ಕೊಂಡಲಿಲ್ಲ
ಹ್ಮ್ ಎಲ್ಲದ ಈಗ ಎಲ್ಲ ಪ್ರಿಪೇರ್ ಆಗ್ತಿದ್ದೀರಾ
ಹ ಬಯಳದಿಗಗಣ ಅಂತ ಅದೇ ಯಾವ್ದು ಹೋದನ ಏನ ಅಂತ ಕೇಳೋಣ ಅಂತ
ಹ ಇದು ಸೆಲ್ ಮೇಲೆ ಎಲ್ಲಾ ಕೇಳ್ತಾರಪ್ಪ ಅದು
ಏನು ಅದೇ ಪ್ರಾನ್ಸ್
ಹ ಹ ಪ್ಲಾಂಟ್ಸ್ ಎಲ್ಲರು ಅನಿಮಲ್ಸ್ ಎಲ್ಲರು ಮತ್ತೆ ಬಯೋಸಿಸ್ಟಮ್
ಬೈ ಸಿಸ್ಟಮಾ
ಅದು ಸಿಸ್ಟಮ್ ಮೇಲೆ ಅಂದ್ರೆ ನಿಮ್ಮಲ್ ಪ್ಲಯಾಂಟ್ಸ್ ಇದ್ರ ಮಲ್ಗಳು ಎಲ್ಲ ಷಂ ಇಡ್ತಾರೆ
ಹಾ
ಮತ್ತೆ ಇದು ಡಿ ಎನ್ ಎಫಂಗಲ್ ಪ್ರಿಂಟ್
ಹ
ಸಮೆನ್ಸೆಪಿ ಸಿಸಟಮು
ಹಾ
ಹ ಅದ್ರ ಮೇಲೆ ಎಲ್ಲಾ ಖಷನ್ ಇರ್ತ ಆದ್ರೆ ಇಮಾನ್ ಸಿಪಿ ಸಿಸ್ಟಮ್ ಅಂತ ಕಂಪ್ಯೂಟರು ಅದೇನೋ ಐತಿ ನಮಗೂ ಅಷ್ಟೊಂದ ಅ ಕಟ ಹ್ಮ ದು
ಹಾ ಹಾ
ಅದ್ರ ಬಗ್ಗೆ ಕೇಳ್ತಾರೆ
ಹಾ
ಹ ಇಷ್ಟಬ್ರು ನಮ್ಗು ಒಂದ ಸ್ವಲ್ಪ ಗೊತ್ತಿರ ಮತ್ತೆ ಮೂರನೇ ಮಾಡದ ಹಾಗೆ ಮೂರನೇ ಮಾಡಲ್ಾಗ ಅದೇನ ಯಮನ್ಸ ಐ ಕ್ಯಾಮ್ರಾ ಅಂತ ಏನ ಕೇಳ್ತಾರೆ
ಹಾ
ಹ ಎಷ್ಟ್ ನೋಡಿದೀವಿ ಅಷ್ಟೇ ಹಾ
ಪುರ ಫೋರ್ತ್ ಫೋರ್ತ್ ಮಾಡಿದಲ್ಲಿ ಇದಾಯ್ತಲ್ಲ ಅದೇ ಕಿಂಗ್ ಫಿಶರ್ ಬಿಗ್ ಕಿಸ್ ಕನ್ಸಿಡರ್ಸ್ ಅ ಬುಲೆಟ್ ಟ್ರೈನ್
ಹಾ
ಅದು ಕೇಳ್ತಾರಾ
ಅ ಏನಪ್ಪ ಗೊತ್ತಿಲ್ಲ ನಾವು ನೋಡಿದ ಅಕಷನ.
ಅಲ್ಲಾ ಅದೇ ಕಿಂಗ್ ಫಿಶರ್ ಬಕ್ನಾ ಬುಲೆಟ್ರ ಏನ್ ಕನ್ಸಿಡರ್ ಮಾಡ್ತಾರೆ. ಕೇಳಿದ್ದಲ್ಲ ಅವ ಅದೇ ಅದೇ ಅದು ನೋಡ್ರೆ ಮತ್ತೆ. ಬಯಾನಿಕಲಿಫ.
ಹಾ ಎಲ್ಲಗ ಹೋಗಗೆ.
ಹಾ ಆರ್ಟಿಫಿಷಲ್ ಆರ್ಟಿಫಿಶಿಯಲ್ ಲೀಫ್ಸ್. ಹಾ.
ಅದ್ರ ಬಗ್ಗೆನ ಕೇಳ್ತೆೇನೆ.
ಹಾ. ಮತ್ತೇನ್ ಬ್ರೋ ಸಮಾಚಾರ.
ಹ್ಮ ಏನಿಲ್ಲ ಬ್ರೋ. ಅದಾದ್ಮೇಲೆ ಲ್ಯಾಬ್ ಲ್ಯಾಬ್ಗ ಎಕ್ಸಾಮ್ ಇಲ್ವಾ.
ಲ್ಯಾಬ್ ಅದೇ ಅದಾದ್ಮೇಲೆ ಲ್ಯಾಬ್ ಇದೆ ಅದು ಹದಿನೇಳನೇ ತಾರೀಕು ಇದೆ ಲಾಸ್ಟ್ ಪೇಸ್ಟ್ ತಾನೆ. ಲಾಸ್ಟ್ ಬ್ಯಾಚ್ ಲಾಸ್ ನಾನೆ.
ಹೂ.
ವೂ
ನಾವು ಲಾಸ್ಟ್ ಆಯ್ತುವಿ ಲಾಸ್ಟ್ ನ ಹದಿನೇಳನೇ ತಾರೀಕ ನಮ್ದು.
ಹದ್ ನಿಮ್ದು ಹದ್ನೇಳ ನಿಮ್ದು ಹದಿನೇಳ ನಿಮ್ದು ಹದ್ನೇಳ. ಯಾವ್ದ ಸಬ್ಜೆಕ್ಟು.
ಹದ ಮಿಷನ್ ಮೆಟಲ್ಲ ರ ಅದು. ಅಂಡ್ ಸೈನ್ಸ್ ಮೆಷಿನ್ ಮೆಡಲ್ ಆದ್ದಂಡ್ ಸೈನ್ಸ್ ಅಂತ. ಹಾ ಈ ಇ ಮತ್ತೆಲ್ಲ ಲ್ಯಾಬಿಗೆ ಹೋಗಿದ್ರಲ್ಲ ಏ ಜಿ.
ಹ ಹಾ ಹಾ. ಮತ್ತ ನಮ್ಗೆ ಬಿ ಎಂ ಟ ಅಂತ ಇದೆ ಬಿಲ್ಡಿಂಗ್ ಬಿಲ್. ಟೆಸ್ಟಿಂಗ್ ಲ್ಯಾಬ್. ಅದೇ ಅದು ಸ್ವಲ್ಪ ಡಿಪ್ಲೋಮಾ ಬೇಸಿಡಿದೆ.
ಹಾ ನೀವು ಬೇರ ಡಿಪ್ಲೊಮಾ ಮಾಡೋ ಬಂದಿದ್ದೀರಲ್ಲ ಈಜಿ.
ಅದೇ ಸ್ವಲ್ಪ ಈಸಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ತಲೆ ಕೆರ್ಸ್ಕತಿಲ್ಲ ಬಯಾಲಜಿ ಸ್ವಲ್ಪ ಅದು ಟಫ್ ಇದೆಯಲ್ಲಾ. ಅದೇ ಏನಂತ ಕೂಡ ಐಡಿಯಾ ಇಲ್ಲ ಬ್ರೋ ಬಯಲಾಜಿ.
ಐಡಿಯಾ ಇಲ್ವ.
ಬ್ರೋ ನೀವುಡಿ. ಪಿ ಎಸ್ ಸಿ ಮಾಡಿದ್ರ ನಿಮ್ಗೆ ಐಡಿಯಾ ಇರುತ್ತೆ ನಮಗ್ ಡಿಪ್ಲೊಮಾ ನಮ್ಗೆ ಏನ್ ಬೋ ಇರುತ್ತೆ ಐಡಿಯಾ ಅದು.
ಏನಿಲ್ಲಾ ಬ್ರೋ ಒಂದ. ಸ್ವಲ್ಪ ಲೀಫು ಅದ್ರ ಬಗ್ಗೆ ಹೇತದ್ರ ಬಗ್ಗೆಲ್ಲ ಒಂದ ಸ್ವಲ್ಪ ಓದ್ಕೊಂಡ್ರ ಅದ್ರ ಲೇಟ್ ಅದೆ ಕೇಳ್ತ. ಹತ್ತ ಹದ್ ಮರ್ಸಿ ಕೇಳ್ರ ಆರಾಮಾಗ ಪಾಸ್ ಆಗ್ಬೋದು ಅದೇನಿಲ್ಲ.
ಹಾ.
ಅಂದ್ರೆ ನಮಗ ಒಂದ್ ಸ್ವಲ್ಪ ಈಸಿ ಅನ್ನುಸ್ತೈತೆ. ಹ ಯೋಮಾಸ್ ಬಗ್ಗೆ ಕೇಳ್ತಾರೆ ಏನ ರೇಬಿಸ್. ಇಂಜೆಕ್ಷನ್ ಮತ್ತೆ ಏನು ಕೇತಾರೆ ಮತ್ತೆ ಕೋವಿಡ್ ನೈನ್ಟನ್ ಬಗ್ ಏನೋ ಕೇಳ್ತಾರೆ.
ಅದೇ ರೇಬಿಸ್ ಹ ರೇಬಿಸಸ್ ಫಾರ್ ಡಿ ಎನ್ ಎ ಏನೋ ಇ ನೋಡ ನ ಚ.
ಹ್ಮ ನಾನು ಚೆಕ್ ಮಾಡದ. ಅದ್ರ ಬಗ್ಗೆ ಒಂದ ಕೇಳ್ತಾರೆ.
ಮತ್ತೆ ಇನ್ನೇ ಅದನ್ನ ಕೇಬೋದು ಇನ್ನೊಂದೇನ ಕೇಳಿದ್ರು ಕಿಡ್ನಿ.
ಆ ಕಿಡ್ನಿ ಅದೊಂದು ಲಂಗ್ಸ್ ಸಿಸ್ಟಮು ಮತ್ತೆ ಕಿಡ್ನಿ.
ಹಾ ಹಾ ಹಾ ಹಾ ಹಾ.
ಅದ್ರ ಬಗ್ಗೆ ಎಲ್ಲ ಓದ್ಬೇಕು ನೋಡಿಲ್ಲಬ್ರು ಒಂದ ಸ್ವಲ್ಪ ಕಷ್ಟ. ಕಷ್ಟಗಳ ಅನುಷ್ಠದ ಓದಕ್ಕೆ ಅಂದ್ರ ನೀವು ಡಿಪ್ಲೋಮಾ ಮಾಡಡಿದಿರಲ್ಲ ಯಾಕಂದ್ರ ಅ ಅರ್ಥ ಆಗಲ್ಲದೆ. ಯಾತರ ಅಂತ. ಅವು ತಲೆಗಷ್ಟು ಬೇಗ ವೃತಾನ ಕಡಗ ಹೋಗಲ್ಲ ತಲೆ ಒಳಕೆ. ಡಿಫಿಕಲ್ಟ್ ಅನ್ನಿಸ್ತಾಪ್ಪದಗಳು ನಿಮ್ಗೆ
ಅದೇ ಸ್ವಲ್ಪ ದಕಮ್ಮೇಕು
ಹ್ಮ ಏನಿಲ್ಲ ಬ್ರೋ
ಮದೇ ಕೇಳದಂತ ಮಾಡ್ದ
ಮತ್ತೆ ಏನರು
ಏಲ್ಲ ಹೇಳ್ಬೇಕು ಅದೇನ್ಯಾವ್ದ ಯಾವ್ದ ಕೊಡ್ತಾರ ಏನು ಅಂತ
ಹ್ಮ್ ಅಷ್ಟಂದು ಅದ್ರ ಪಕ್ಷ ಅಷ್ಟಂದು ಗೊತಲ್ಲ ಗೊತ್ತೀರ ಅದೆಲ್ಲ ಇಷ್ಟೇ
ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದ್ರೆ ಅದ್ರಲ್ಲಿ ಏನ ಅದೇನದು ನಿಮ
ಹ ಇದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಈ ಬಗ್ಗೆ ಡಿಜಿಟಲ್ ಅಂದ್ರೆ ಮೊಬೈಲ್ ಎಲ್ಲಾ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ಫ್ಲಲಿಪ್ಕಾರ್ಟ ಅವೆಲ್ಲ ಹೆಂಗಗೆ ಹೇತಾರ ಮಾರ್ಕೆಟಿಂಗ್ ಮಾಡ್ತವೆ ಅಂತ ಸಬ್ಜೆಕ್ಟ್ ಅದು
ಹ ಹಾ ಹಾ ಈಸಿ ಇದೇನದು
ಅಕ್ಕಕ್ಕೆ ನಾವು ಅದ್ರ ಬಗ್ಗೆಏ ಅಕ್ಕಂತರ ಕೆಡಿಸ್ ನ್
ಓಕ ಕೆ ಓಕೆ
ನಏ ಸಮಾಚಾರ
ಇ ನಿಲ್ಲಬ್ರು ನೀವೇ ಯಾವದಕ್ಕ ನಾನು
ಏನ್ ಮನೆ ಕಡೆ ಅ ಆರಾಮ್ ಬ ನಾನು ಹಾಸ್ಟೆಲ್ಲೇ ಇರೋದು ನಿಮ
ಹ ಊರ್ಗ ಭೇಡ್ತಿ ಸ್ತಾರೆ
ಊರು ಹೋಗಿ ಒಂದೂವರ್ ತಿಂಗ್ಳ ಆಯ್ತು ಎಮ್ ರೋ ಪವಾಗಿ ಆಲ್ಲಬ್ರು ಅಷ್ಟು ಕಷ್ಟೇ ಎಲ್ಲ
ಹ್ಮ ಹಾಸನಲ್ಲಿ ಯಾವ ಕಾಲ ಡೈರಿ ಸರ್ಕಲ್ ಇಲ್ಲ ಈ ಕಡೆ ಇನ್ನೊಂದ ಐತಿ ಇನ್ ತರಲ್ಲ ಅದ
ಇಲ್ಲ ಡೈರಿ ಸರ್ಕಲ್ ಡೈರಿ ಸರ್ಕಲ್ ನಾನು ಡೈರಿ ಸರ್ಕಲ್ ಇನ್ನೊಂದು ಮೊಸಳೆ ಸಳ್ಳಲ್ಲಿ ಒಂದಿದೆ
ಹಾ
ಅದು ಅಸೆ ಅದಲ್ಲ ನನ್ ಡೈರಿ ಸರ್ಕಾಲಲ್ಲಿರೋದು ಕಾಲೇಜು
ಹ ಡೈರಿ ಸರ್ಕ
ನಿಮ ಯಾವ್ದು ಬ್ರ ಕಾಲೇಜು
ನಮ್ದು ಇಲ್ ತುಮಕೂರಾಗೆ ಶ್ರೀದೇವಿ ಕಲೆಗೆ
ಹಾ ಹಾ ಹಾ
ಹಾ ಗೊತ್ತಿಲ್ವಾ ನಿಮ್ಗೆ ಶ್ರೀದೇವ ಗೊತ್ತಾ
ಒಬ ಅಷ್ಟೊಂದ ನಮ್ಗೂ ಅಷ್ಟೊಂದ ಇದಿಲ್ಲ
ನಮದಾ ಪ್ರೈವೇಟ್ ಕಾಲೇಜ ಗವರ್ಮೆಂಟ್ ಅಲ್ಲ ಪ್ರೈವೇಟ್ ಕಾಲೇಜ್ ನ್ದ
ನಿಮ್ ಪರವಾಗಿಲ್ಲ ಇದು ಟೀಚಿಂಗು
ಹಾ ಪರವಾಗಿಲ್ಲ ಏನ್ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತಾ ನಿಮ್ಗೆ
ಹಾ ಬ್ರಾ ಗೌರ್ಮೆಂಟ್ ಸೀಟ
ಏನ್ ಡಿ ಸಿ ಟಿ ಬರೋದಿದ್ರಾ
ಹಾ ಡಿ ಸಿ ಟಿ ಬರ್ದ ಇದಾಗಿದ್ದಬ್ರ ನಿಮ್ದು ಕೆ ಸಿಟಿನ ನಿಮ್ದು ಕೆ ಸಿ ಟಿ ಮೇಲೆ
ಹಾ ಅದ್ರ
ಹಾ ಹಾ ಹಾ ಹಾ ಹಾ
ಅಂದ್ರೆ ಮೇನೆಲ್ಲ ಅವರು ಫೀಸ್ ಎಲ್ಲ ಜಾಸ್ತಿನ ಫೀಸ್ ಎಲ್ಲಾ ಕಮ್ಮಿ ಆಗೇತ್ತಂತೆ ಗೌರ್ಮೆಂಟ್ ಕಾಲೇಜಲ್ಲಿ
ಹಾ ಸಿವಿಲ್ ಮೆಕ್ಯಾನಿಕಲ್ ಕಮ್ಮಿ ಆಗಿದೆಬ್ರು ಗೌರ್ಮೆಂಟ್ ಅಲ್ಲಿ
ಫೆವಿಟಲ್ಲಿ ಪ್ಲೀಸ್ ಜಾಸ್ತಿ ಮೇಡಂ
ಹೌದಾ ನಿಮ್ದ ಎಷ್ಟಿದೆ ಎಷ್ಟು ಬಿಡತಪ್ಪ ಫೀಸು
ನ್ ನಮ್ದ ಒಂದ್ ಎಂಬತ್ ಬೀಳುತ್ತೆ ಇ
ಮಿಕ್ಕಿದ್ದು ಸ್ಕಾಲರ್ಶಿಪ್ಪ
ಹ ಸ್ಕಾಲರ್ಷಿಪ್ ಬಿಡಲ್ಲ ಇ
ಹಾ ಹಾ ಹಾ ಓಕೆ ಓಕೆ
ಸ್ಕಾಲರ್ಶಿಪ್ ಎಲ್ಲ ಇಲ್ಲ ನಿಮ್ದ ಸ್ಕಾಲರ್ಶಿಪ್ ಬರುತ್ತಾ
ಹಾ ಸ್ಕಾಲರ್ಶಿಪ್ ಬರುತ್ತೆಬ್ರಾ
ಎಷ್ಟು ಬರುತ್ತೆ
ಹ ನಮ್ದುಕ ಕಮ್ಮಿ ಫೀ ಹದ್ನನೇಂಟು ಸಾವಿರ ಬರುತ್ತ ಅಷ್ಟೇ
ಹ ಒಂದು ಹದ್ನೆಂಟು ವರುತ್ತಾ
ಅಷ್ಟೇ ಬ್ರಾ ಬ್ರೋ ಇನ್ನೇನ್ ಸಮಾಚಾರ
ಹ್ಮ ಅನಲ್ಲರ ಸರಿ ಬ್ರೋ ಅಷ್ಟು ಹೊತ್ ಕಡೆ ಪಾಸ್ ಆಕ್ತೀರಾ
ಹಾ ಸರಿ ಓಕೆ ಬ್ರಾ ಓಕೆ ಬಾಯ್ ಬ್ರಾ
ಹ